ಹಲೋ ಹಲೋ
ಹಾ ಯಾರು
ಹ ಯಶವದೀ ಡಾಕ್ಟರ್ ಬರದು
ಡಾಕ್ಟ ಅವ ನೋಡ್ತರಶ ಇಲ್ಲಿ
ಪೂರ್ತಿ ಮಾಡಯ್ತಾ
ಯ ಮಾಡಿಲ್ಲವ ಓಡೇನ ಮಾಡಲ್ಲ ಅಷ್ಟೆಯ
ಯಾಕ ನೀವು ಇಬ್ರು ಮಾತ್ರಾಡ್ಬೋದಾಗಿತ್ತಲ್ಲಾ
ಹಾ ಅವ್ರ ಜೊತೆ ಮಾತಾಡ ಇದ ನಾವ್ ಮಾತಾಡಲ್ಲ
ಹ್ಮ್
ಹ ಆಫೀಸ್ ಇತದಲ್ಲ ಸುಮಾರು ಮಾಡ್ ಮಡುಗು ಲ್ಲ ಹತ್ ನಿಮಿಷ ಆದ್ಮೇಲೆ ಕಟ್ ಮಾಡ್ತಲ್ಲಾ ಹಂಗ ಮಾಡಿ
ಅದಕ್ಕ ಹಂಗ ಮಾಡಂಗಿಲ್ವಲ್ಲಾ ರಿಜೆಕ್ಟ್ ಯತವಲ್ಲ
ಕಯತಿ ಇಲ್ಲ
ತಕಾಲದೆ ಇದ್ರು ಆಮೇಲೆ ತೋರ್ಸುತ್ತಲ್ಲ ರಿಜೆಕ್ಟಡ್ ಅಂತ
ಎಲ್ ತೋರ್ಸ್ತಿದಿ ಏನು ತೋರ್ರಿಸುತಿಲ್ಲ
ಮಾತಡಂಗಿಲ್ಲ
ಹನ ನಾ ಮಾತಾವಿ ಚಿನ್ನ ನಿರಂಜನ ಮಾಡ್ಲಿ ಅವತ್ತು ಅವ್ರದ್ದು ಆಯ್ತು
ಹ್ಮ್
ಐದ್ ಹಂಗ ಆಗದ ನಮ್ದೈದು ಆಗದ ಐದು ಏನ್ ಮಾಡಿರದಿಲ್ಲ ಲಾ
ಹ್ಮ್
ಅದು
ಏನು ಹೇಳಏನು
ಹ್ಮ್ ಬಟ್ಟೆ ಗಿಟ್ಟೆ ಎಲ್ಲ ತುಂಬು ಮಡಗಿದ್ರೆಯೇ
ಈಗ ಪ್ಯಾಕ್ ಮಾಡ್ತಾ ಇದೆ
ಎ ಎಲ್ ಎಲ್ಲಿಗೆ ಹೋಗುದು ನೀನು
ಹ್ಮ್ ನಾವು ಹೋಗಿದ್ನಲ್ಲ ಒಂದ್ಸರ್ತಿ ಮದ್ ಆದಾಗ ಸೇಮ್ ಪ್ಲೇಸ್ಸ ಲಾಸ್ಟ್ ಮಡಿಕೇರಿ ಮತ್ತೆ ಮಕ್ಳ ಅದೆಲ್ಲ ಅಲ್ಲದೆಲ್ಲ ಗೋಲ್ಡನ್ ಟೆಂಪಲ್ ಕಾವೇರಿ ಮೀಸಲದಮ್ಮ ಅವರು ಲಾಸ್ಕ್ಕ
ಹ್ಮ್ ಎಷ್ಟಟ್ ಪ್ಲೇಸ್ ಹೇಳಲ್ಲ
ಹ ನಾನ ಹತ್ರ ವಾಟ್ಸಾಪ್ನಲ್ಲಿ ತಗಿದ್ದೀನಿ
ಹ
ವಾಟ್ಸಆಪ್ಲ್ಲದ ಇರ ಫಸ್ಟು ಕಲ್ಸಾ ಹೊರ್ನಾಡು ಶೃಂಗೇರಿ ಸಿಗಂದುರ್ ಸಿಗಂಧೂರು ಅಂದ್ಮೇಲೆ ಕೊಲ್ಲೂರು ಮುರುಡೇಶ್ವರ್
ಸಿಗಂದೂರ್ ಚೆನ್ನಾಗತಕ್ಕಂತ ಈಗ
ಹೋಗಿದ್ವಲ್ಲ ಕೊಲ್ಲೂರು ಮುರುಡೇಶ್ವರ ಅಂದ ಆಲ್ಟ ಮೂರುಡೇಶ್ವಲ್ಲಿ ಇಪ್ಪು ನಮ್ಮ ಬೆಳಗ್ಗೆದ್ದ ಒನ್ ಅವರ ಇಡುಗಂಜಿಗಣಪ್ಪ ಮರುವಂತ ಬೀಚ್ಚು ಆನೆಗುಡ್ಡ ಗಣಪತಿ ಉಡುಪಿ ಕೃಷ್ಣಮಠ ಮಲ್ಪೆ ಬೀಚು. ಹ್. ಕಟಿಲೋ ಧರ್ಮಸ್ಥಳ ಎಲ್ಲ ಕುಕ್ಕಸುಬ್ರ್ ಸುಬ್ರಹ್ಮಣ ತೆಗ್ದಾಕ್ಬಿಡ್ತೀವಿ. ಸೌತ್ ಗಡ ಮಡಿಕೇರಿ ನಿಸರ್ಗಧಾಮ.
ಹ್ಮ್.
ಒದ ನಡ್ ಪ್ಲೇಸ್ ಚನ್ನಾಗವ ನೀರಿನ ಪ್ಲೇಸ್ ಮಕ್ಕಳ್ ಆಟಾಡ್ಸಕ. ಎರಡು ಸಾವಿರದ್ ಮುನ್ನೂರು.
ಅಷ್ಟೇ ಒಬ್ರಗ.
ಹ್ಮ ಕೊಡ್ಬೋದಾ ಹ್.
ಕೊಡ್ಬೋದು ಊಟತಿಂಡಿ
ನಮದು.
ಹ್ಮ್ ಮಂಗರ್ ಸರಿ ಬಂತಾಗ.
ಹ್ಮ್.
ನಿ ಮಕ್ನು ಬಂದಾ.
ಹ್ಮ್.
ಯಾರಾರದರ ನೀವು.
ನಾನು ನಮ್ಮಕ್ಕ. ಶಿವಪ್ಪನ ಸುಮಕ್ಕ್ ಕಾ ಆಸ್ ಸುಜಯಾನ್ಟಿ ಮಾನ್ಯ. ಪ್ರಮಿ ಆಂಟಿ. ಮೈಸೀಮ್ ಆಪ್ ತಂಗಿ. ಪವಿ ಶ್ವೇತಾ ಇಂದ್ರಮ್ಮ.
ಹ್ಮ್.
ಎಷ್ಟ್ ಸೀಟ್ ಹೋಯ್ತೀವಿ.
ಬಾವನಾ.
ಭಾವನಾ ಎಗ್ ಅವ್ರ್ ಅವ್ರ್ತ್ ಅವರೊತ್ತಿಗೆ ಕರ್ದಿಲ್ಲ.
ಕರ್ದಿಲ್ಲ
ಕಡದಿರ್ ಬರಲ್ವ ಒಂದ್ರೆ ಹಸಿಮಯಿ ಅಂತ.
ಹ್ಮ್ .
ಏ ಅವಳ್ಗ ನನ್ ಟ್ರಿಪ್ಗಿಂತ ನನ್ ಆನಿವರ್ಸಿದೆ ಕ್ಯೂರಿಯಾಸಿಟಿ ಏನ್ ಪ್ಲಾನ್ ಮಾಡಿದೆ ಏನ್ ಫ್ಲಾನ್ ಮಾಡಿದೆ. ಇ ಯೋ ಇರು ನಾಯಿಫ್ ಫಸ್ಟ್ ಟ್ರಿಪ್ ಹೋಯ್ತಿನಿ ಅದ್ಕೆ ನ ಅಂದೆ ಏ ಓ ಟ್ರಿಪ್ ಏನಿದ್ರು ಪ್ಲ್ಯಾನ್ದ್ ಏನು ಇಲ್ಲ ಕೇಕ್ತರೋದು ಇನ್ನೇನಲ್ಲಿ ಅಂತಂದಿ. ಸಿಂಪ್ ಮಾಡವ್ವ ಅಂತ್ ತಂದಿ ತರ್ಕಾರಿಕ ಬೇಗ ಏಗರ್ತಕೋ ಬಂದ್ರ್ ಬಾತ್ ಮಾಡೋದು ಮೊಸರು ಬಜ್ಜಿ ಮಾಡೋದು. ಅವಾ ಜಾಸ್ತಿ ಜನ ಇರ್ತಿವಲ್ಲ ಏನಾದ್ರು ಐಟಮ್ ಮಾಡ್ಬೋದು.
ಚಿನ್ನೋರ್ಗ್ ನಾನ್ ವೆಜ್ ಬೆಸಂತಲ್ಲ.
ಹ್ಮ ಸರಿ ಮಂತ್. ತ್ತ ಬಾಮಜ.
ಹ ಎ ಏನಿಲ್ಲ ಬಿಡು ಗನ
ಹ್ಮ್ ಅವ ಎಲ್ಲ ಕರ್ಕ ಬರ್ತ ತನಕ ಸುನೀರಂಜನ ಜಿತ ಕರ್ಕ ಬರ್ದರ್ಲಿ ಮಾಡೋದು ಹೆಂಗ ಮಾಡವ ಗೌರಿ ಮಾಡ್ತಾನ ಯಾವ ವಸಿ ಕುಲ ಮಾಡಲೇ ಅವತ್ತೆ ಬೇಜಾರ್ ಮಾಡಟ್ರು ಕ ಅವ ನಾ ಹೋಗಿದಾಗ
ಕೊಚಕ್ಕ ನಿನ್ನೆ ಕೇಳದ್ನಾ ಮಚ್ಚಿಕರ ಅಂತ ಬಡವ ಎಸಿಚ ನಾವ ಬಿಡವ ನಾನ ಹೋಗ ಹ ಬೇಡ ಅಂಜುತ್ತು ನಂಗ ಗೊತ್ತಾಗುತ್ತ ಥೂ ನನ್ ತಿನ್ನು
ಹ ಒಸಿ ಕುಳ ಮಣಲ್ಲ
ಹ್ಮ್
ಹಾನ್ ಮಾಡ
ಔನಿಯ ಚಿಲ್ಲುನಿಯಾ ವಲ್ದಾನ ನೋಡನ್ ಬಿಡು ವಲ್ದಾನ ನೋಡನ್ ಮೂಡೋ
ಹ ಕರ್ಕ ಬರ ಕಾಯಲ್ಲ ನಿಮಿಕಣ ನಿರಂಜನ ಅವ ಕರ್ಕ ಔರಕ ನಿಮ್ಮ ಅಪ ಕೆಣ ಬನ್ನಿ ಅಂತ ಅ ಅವರು ಎಂಬತ್ತು ನಂಬಪಿನ ನೀ ಮಾ ಮಾಡ್ಣಗೆ
ಅಷ್ಟಯ ನೀ ಏನಂದೇ ಅವತ್ತು
ಅವತ್ತನದು ಆನಿವರ್ಸರಿ ಅದ ಬತ್ತ ಬ ಇಕ್ ಕರ್ದೀನಿ ಅಂತ ಅನ್ನದು
ಹ್ಮ್
ನಿಮ್ಮ ಅಪ್ಪ ಏನ ಕೆಲ್ಸಕ್ಕೆ ಸಿಕ್ ಬಂದರೆ ಅವ ಹ್ಮ ನಂಗೇನೊಂದ ಭಯ ಗೊತ್ತಾ ನಿಮ್ಮ ಅಪ್ಪ ಗಲಜ ಗಲೀಜ್ ಮಾಡ್ಬಿಟ್ಟರೆ ಮನೆಯಲ ಅಂತ ಭಯ
ಓ ಅವ್ರೇನ್ ಗಮ್ಮತ್
ಅವರು ಚೆನ್ನಾಗಿ ಇಟ್ಟಿಲ್ಲ ಬಿಡು
ಹಾ ಮತ್ತೆ
ಓಹ ನಾವು ಅಷ್ಟ್ ಜೆನ ಇರ್ತಿವಿಲ್ಲಾ ಸಿನ್ ಚನ ಬತಳ ಏನ್ ಗೊತ್ತ ಅಂತ ಎಲ್ಲ ಕಟ್ ಮಾಡಿ ಬೇಗ ಮಾಡ ಮಾಡ್ಬಿಡೋದು ಅಂತ
ಹಾ ಮಾಡ ನೋಡ್ಬೇಕಾರ
ಮೊಸರು ಬಜ್ಜಿ ಮಾಡವ ಜೊತ್ಗ ಸ್ನಾಕ್ಸ್ ಸ್ವಿಮ್ಮಿಂಗ್ ಪಫೂಲ್ ಅದೆಲ್ಲ ಬಜ್ಜಿ ಮಾಡವ ಅಂತ ನಾನು
ಹ್ಮ್ ಅಕ
ಊಟ ಮಾ ಮಧ್ಯಾಹ್ನ ಊಟ ಮಾಡ್ಕಳ ಎರಡ್ ಎರಡರಿಂದ ಮೂರು ಗಂಟೆಗೆ ಊಟ ಮಾಡ್ಕಳ ಸಂಜೆ ಬಜ್ಜಿ ಮಾಡೋದು ಕರ್ಸ್ ಬಿಯಾಡಿಶ್ಟ್ ಅದು ಜಾಸ್ತಿ ಜನ ಇದ್ರೆ ಕೆಲಸ ಬೇಗ ಮುಗಿತಾಧ್ ತಲಾ
ಹ್ಮ್
ಅವ್ರಿಗ್ ಕೇಕ್ ಕಟ್ ಮಾಡ್ಬಿಟ್ಟು ಆರು ಗಂಟೆ ಗಂಟ ಇದ್ದು ಆರು ಗಂಟೆ ಪ್ರಗಂತ
ಹ ಹ್ಮ
ಆಮೇಲೆ ನೀವೇನಾದ್ರೂ ಪೇಟೆಗ್ ಹೋಗ್ಬೇಕಾದ್ರೆ ಸಚಿ ಇರ್ತಾರಲ್ಲ ಸಚಿನ್ ನು ಬರ್ತಾನಾ ಹಾ ಅಂಗ್ ಭಾವನ ಬುಡ್ಗ್ ಹಿಡಾಕ್ಹೋಧ್ಲಾ ಅವ್ರು ಕೋಡ್ಬೋದಲಾ
ಹ ಹಾಗೆ ಹೋಗಕ್ಕೇನೆ ಹೆಂಗಾರ ಹೋಗುದು ಬಿರು
ಹ್ಮ್ ಬೇರ್ ಏನರು ಪ್ಲಾನ್ ನಡ ಹದ ಎಳಿಯ ಅದ ಬಿಟ್ಟು
ಈಗ ಅಕ್ಸ್ ಮತ್ ಅವದ ಬಂದ್ಬಿಟ್ರ ನೆಕ್ಸ್ಟ್ ಪ್ಲಾನ್ ಏನು ಇಲ್ಲ
ಆ ನಾನೇನ್ ಇಲ್ಲಾ ಹೊರ್ಗಡೆ ಹೋಗ್ತೀನೀ ಅಷ್ಟೆಯ ಅವ್ರ ಬಾರ್ನಿಲ್ಲ ಅಂದ್ರ ಅಣ್ಣ ಒಂದ್ ಗಡೆ ಬರ್ತೀನಿ ಅನ್ನೊಂದ್ ಗಟ ಬಂದ ಪ್ಲಾನ್ ಮಾಡುವ ಮ ಮಾಡ ಗಿಡಕ್ಕೆ ಎಲ್ಲ ಸರಿ ಆಯ್ತು ಒಂದ ಗ ಗಂಟಾ
ಹನ್ನೊಂದು ಗಂಟೆಗೆ ಹತ್ತು ಗಂಟೆಗೆಲ್ಲಲ್ಲಿ ಇರ್ಬೇಕು
ಅದೇ ತರಕಿಯ ಚಿನ್ನುಗ ಚಿನ್ನುಗ ಅಲ್ಲಿ ಇಷ್ಟ್ ಕಳಸ್ಬಿಡ್ತನಿ ಏನೇನ್ ಬೇಕು ಅಂತ ಒ ತಗಬೊಂಡ್ ಕೊಟ್ಬಿಡ್ತಾನ ಆಯ್ತಾ
ಹ್ಮ್
ಇನ್ನ ೇನು ಮಾಡಬೋದು ಹೇಳು
ಹ
ಡಿಫ್ರೆಂಟಾಗಿ ಏನಾದರು ಎಲ್ಲ ಸೇರಿರ್ತೀವೆ ಲ್ಲ ಏನು ಮಾಡ್ಬೋದು
ಹ್ಮ್ ಮಾಮೂಲಿ ಕೇಕ್ ಏನ ಮಾಮೂಲಿ ಆಗೋಯ್ತು
ಎಕ್ಕ ವ್ಯಾನ್ ಬರ್ತಾವ್ ಟ್ರಿಪ್ಗೆ ಅಳಬಾರದು
ಇಕ್ಕ
ಮಾಡಳ್ಕೊಬೇಕು ಒಂದ್ ನಾ ಟ್ರಿಪ್ ಹೋಯತಿವಿ ಅಂದಿ ನೋಡ ಮುತ್ತ ಮುಂದ್ ಹಾಕ್ರಿ ಹೋಗದಿ ಈಗ ಅವಿನ ಸ್ವಪ ಹೊತ್ಬಿಟ್ಟು ನಮ ಗಂಡ್ಗಳ ಇ ತಕೋತನಿ ಸ್ವಿಮ್ಮಿಂಗ್ ಪೂಲ್ ಸ್ವಿಿಂಗ್ ಫೂಲ್ ಅಂತನಿ ಇದ್ ಬೀಚ್ಲ್ಲಿ ಆಟಾಡ್ತಾರಲ್ಲ ಒಂದ ತೊಡ್ಕೊಂಡು ಮಂದ ತೊಡ್ಕಾ ಇರ್ತೀವಿ ನಾನು ಸಿಕ್ ನೀವಿ ವಿಡಿಯೋ ಕಾಲ್ ಮಾಡ್ತೀವಿ ಯಾರ ಐಸು ಬಂದಯ ಐಸುನ್ನೂ ಬಂದಯ ಐಸುನ್ನೂ
ಕುಚ್ವೆ
ಹ ನಿಂಕರ್ದಿ ನೀ ಬರ್ಲಾಂದೆಲೈಸು
ಐ ನಾಯಾರ ಓಗಿದ್ಬನ್ನಿಯೋಗಿ ನೀವೂವ ಓಯ್ತಿದರಿ
ಸಿಂಚು ಬರ್ಲ್ವಾ
ಅವ ಡೇಟಂತ ಅದಕ್ ಬರ್ಲಾ ಅವ
ನಂಗು ಡೇಟಿಯಾ
ಅತ್ನಿಂಶ ಟಿಪ್ಗೋಬೇಕು ಅವಬರ್ಬೇಕಲ್ಲ ಎಲ್ಲವಿ ಬ್ಯಾಗೆತ್ಕಂಡು ನಾವೆಲ್ಲ ಪ್ಯಾಕ್ ಮಾಡುವಿ
ಬಿಸ್ಕೆಟ್ ತಗಿಸ್ಕಬೋಗೂ ಅಲ್ ಬಸ್--ಟ್ರಿಪ್ಪಲ್ ತಿನ್ನಕ ಜೂಸು ಜುಸ್ಬೇಡ ಆ ಬೇಕು ಒಗವಟ್ ತಕಲವ್ ಫ್ರಿಗ್ಲೀರ್ಲಿ ವಾಗಾಕ ಬಸಬಂಬುಡುತ್ತ ಈಗ ಇಡ್ದದೆ ಆಟ ಕವ್ವ ಇವ
ಹ್ಮ್
ಹ್ಮ ಏನ್ ನಾನಂತಿರದು ಡಿಫ್ರೆಂಟಾಗ್ ಮಾಡವಂತ ಈಗ ಕೇಕ್ ಕಟ್ ಮಾಡ್ತೀವಲ್ವಾ
ಹ್ಮ್ ಕೇಕ್ನ ಸ್ವಿಮ್ಮಿಂಗ್ ಪೂಲತ್ರ ಇಟ್ಕೊಂಡ್ ಮಾಡ್ಬೇಕ್ ಓ ಇನ್ನ ಚೆನ್ನಾಗಿರುತ್ತಾ
ಐ ಊ ಬಾ ಅಲ್ಲೆಂಚೆನಾಗಿದ್ದು
ಮಿಂಗ್ ಪೂಲದ್ನೀಟಾಗಿಲ್ಲನ್ಸುತ್ತಲ್ವ
ವ್ರ್ ಚೆನಾಗ್ಮಾಡಿಲ್ಲಕೈಸು ಒಳ್ಳೆ ತೊಟ್ಟಿ ಕಟ್ದಂಗ್ಕಟ್ಟರ ಸಿಂಪುಲ್ನ ಹಾ ಸ್ ಇಲ್ಲ ಟೈಲ್ಸಕ್ಸ್ಬಕಿತ್ತು ಇಲ್ಲ ವೈಟ್ ಪೈಂಟೋಡ್ದು ಆಮೇಲ್ ಕಲರೋಡಿಬೇಕ್ ಇದ್ರಂತ ಡೈರೆಕ್ಟ್ ವೈಟ್ನೆ ವಡ್ದ್ ವ್ ಕಳರೋಡ್ದ್ಬುಟರ ಎಡ್ದೋಗದ ಎಲ್ಲವಿ
ಹ್ಮ್ ಟೈಲ್ಸಕ್ಕಿಲ್ವ
ಆಕಿಲ್ಲ
ಟೈಲ್ಸಾಕಿಲ್ಲಾ
ಕೆಳಗಡೆ ಆಕಿದರೆ ಅಣ್ಣ ಮೇಲಾಕಿಲ್ಲ
ಮೇಲು ಹಾಕ್ಸ್ಬೇಕಾಯ್ತು ಅವ್ರು ಮೇಲಾಕುದ್ರೆ ಲುಕ್ಕು
ಅದಿನ್ನು ಕೆಲ್ಸಇಡೀತಿತ್ತು ಅವರ್ಮಾಡ್ಸಿಲ್ಲ ಅಷ್ಟಿಯ ಹ್ಮ್ ನಾವು ನೋಡ್ತೀನಿ ಎಲ್ಕುತ್ತಂಡ್ ಟ್ರಿಪ್ ಹೋಗತ್ಲಪ್ಪ ಈ ಇದರ್ಲಿ ಏನ್ ಮಾಡ್ಬೋದು ಅಂತ ಪ್ಲಾನು
ಬರದ್ಯಾವತ್ತಾ ಸರಿ ನೀವು
ಶನಿವಾರ ನೈಟು
ಅಪ್ಪ ಫೋನ್ ಮಾಡ್ತದ ಎತ್ತಕಾಗಲ್ವ ಇದರ್ಲಿ
ಎತ್ಬದೋ
ಇಕಟ್ಟುಆಗಾಯೊತ್ತಾ
ಸೆಕೆಂಡ್ ಒಬ್ಡು ಕಟ್ ಮಾಡವ ಸಾಕ ಬೇಡವಾ
ಇದು ಒಂದಕ್ಕ ನಿಂಚ ತಲೆೆ ಒಂದು ಸೆಕೆಂಡ್
ಎತ್ ಎತ್ತ ಬೋದ ಕಡೆ ಮಾತಾಡು ಏನು ಇಲ್ಲ ಅದು ಕೇಳಿಸುತ್ತಾ ತಕಣ
ಹ್ಮ
ಹ್ಮ್ ಏನ
ಹ
ನಿಮ್ಮ ಅಪ್ಪ ಕನಗಾಲದದಲ್ಲಿ ಇದ್ದೇನೆ ಬರಕ ಫೋನ್ ಮಾಡ್ತಾರ ಅನ್ ಹ ಹ
ಹ ಹ್ಮ ಹೇ
ಹ್ಮ್
ಹ್ಮ
ಸರಿ ನಿಮ್ಮಪ್ಪನಾದೇಏನಕ್ಕ ಹೇಳವ ಆಯ್ತು ಸರಿ ಕಟ್ ಮಾಡ